ಹಲ
ಹಲೋ
ಹಾ ಕೇಳಿಸತಿದ್ದೀರ
ಹ್ಮ್ ಸರಿ. ಪನೀರ್ ಕೇಳಿಸ್ತಿದೆಯಾ ನಾ ಮಾತಾಡದು. ಅ ಊಟ ಆಯ್ತು ನಿಮ್ದರಿ. ಹಾ ಕೇಳಿಸ್ತಾ ಇದೆ ಇವಾಗ. ಹೌದಾ ಏನ ಸ್ಪೆಷಲ್ ಮಾಡ್ತಾ ಇದ್ದೀರಾ.
ಹ್ಮ. ಹ್ಮ ಚಪಾತಿ ಟೊಮೆಟೊ ಗೊಜ್ಜು ಅಣ್ಣ. ಇವತ್ ನಾನ ಮನೆಗ ಬಂದೆ ಹಾಸ್ಟೆಲಿಂದ ಅಮ್ಮ ಸ್ವಲ್ಪ ಕೆಲ್ಸ ಇತ್ತು ಬಿಜಿ. ಇದ್ದರರು ಹ್ಮ ಅದಕ್ಕೆ ನಾನೇ ಮಾಡ್ತಾ ಇದ್ದೀನಿ.
ಹೌದಾ ಚೆನ್ನಾಗಿದ್ದಾರ ಎಲ್ಲರೂ ಮನೇಲಿ.
ಹಾ ಚೆನ್ನಾಗೀದ್ದಾರೆ.
ಹ್ಮ ಹ್ಮ ಮಳೆ ನಿಮ್ ಕಡೆ ಪಾವನಿರಿ.
ಮಳೆ ಇಲ್ಲ ಕಮ್ಮಿ. ಅಲ್ಲಿ ಮಳೆ ಬಿತ್ ಬಿದ್ದಿದ್ಯಾ.
ಇಲ್ಲ ಇಲ್ಲಿ ಆಗಿದರಿ ಅಂದ್ರ ಮ ಮ ಮಧ್ಯಾನ ಸ್ವಲ್ಪ ಮೋಡ ಇತ್ತು.
ಹಾ ಇಲ್ಲೂ ಅಷ್ಟೇ ಈಗ ಅ ಸಂಜೆ ಸ್ವ ಹಾ ಹಾ
ಮಳೆನೇ ಆಗಿಲ್ಲ ಮತ್ತೆ
ಹ್ಮ ಇಲ್ಲಿ ಸ್ವಲ್ಪ ಮೋಡ ಇತ್ತು ಸಂಜೆ ಬರತ್ತೆ ಅಂತ ಅನ್ ಕೊಂಡ್ವಿ ಬಟ್ ಬರ್ಲಿಲ್ಲ.
ಹೌದಾ ಎಷ್ಟ ಗಂಟೆಗ ಬಂದ್ರೀ ಮನೆಗೆ
ನಾನ್ ಅಲ್ಲಿ ಹನ್ನೆರಡುವರೆ ಹಂಗಬಿಟ್ಟೆ ಮನೆಗ ಬರಷ್ ಳಗಡೆ ಮೂರ ಗಂಟೆ ಆಗಿತ್ತು.
ಹೌದಾ.
ಅಲ್ಲಿ ಬಸ್ ಫುಲ್ ಇವತ್ತ ಟ್ರಾಫಿಕ್ ದೇವನಹಳ್ಳಿ ಆ
ಹೌದ ಹ ವಿ ವೀಕೆಂಡ್ ಅಲ್ಲಿ ರಶ್ ಇರತ್ತಲ್ರರಿ.
ಹಾ ಅದ್ರಿಂದ ಸ್ವಲ್ಪ ಹಾ
ಹ್ಮ.
ಗಿಣಿ ಗಿಣಿ ಮಾಡೇನಿಲ್ಲಿ ಸ್ಪೆಷಲ್ ಅಡ್ಗೆ.
ನಮ್ಮ ಮನೇಲಿ ಏನಿಲ್ಲ ರೀ ರೊಟ್ಟಿ. ಎತ್ತಿನ ಪಲ್ಯ ಆಮೇಲೆ ಕೆ ಸಿಕ್ಕನ್ಪಲ್ಯ ಸಾಂಬಾರು. ಅಂದ್ರೆ ಮಜ್ಜಿಗೆ ಸಾರು ಅನ್ನ. ಮತ್ತೇನಿಲ್ಲ.
ಊಟ ಇನ್ನು ಮಾಡಿಲ್ವಾ ಆಗಿದ್ರೆ.
ಇನ್ನ ಇಲ್ಲ ಮಾಡಿಲ್ಲ ನಾವು ಮಾಡ್ಬೇಕ ಇವಾಗ ಅಂದ್ರೆ ಅದು ಹ ಏನ್ ಕಡ್ಲೆ ಇ ಪುರಿ ತಿಂದ್ವಿ ಇವಾಗ
ಹಾ
ಅಂದ್ರೆ ಪಲ್ಯ ಮಾ ಮಾಡ್ಕೊಂಡು ಹ ಹಾ ಮಂಡಕ್ಕಿ ಆತರ ಹಾ ಅದು ಅದು
ಹಾ ಸರಿ ಸರ
ತಿನ್ನಿ ಅದನಾ
ಹಾ ಅದೇನು ಪೋಹ ಅಂತ ಅಲ್ವಾ ಅದಾ.
ಇಲ್ಲ ಇಲ್ಲ ಇದು ಚುರ್ಮರಿ ಇದು. ಕಡಲೆ ಪುರಿ ಅಂತಿಯಲ್ಲ ಹ್ಮ ಹ್ಮ್ ಕಡಲೆ ಸರಿ ನಮ್ ಕಡೆ ಚುರ್ಮುರಿ ಅಂತ ಏನ ಜಾಸ್ತಿ ಅದ ಮತ್ತೆ ಅಪ್ಪ ಅಮ್ಮ ಎಲ್ಲಿ ಶಾಪ ಅಲ್ಲಿದ್ದಾರಾ ಇನ್ನು.
ಇಲ್ಲ ಇಲ್ಲ ಅವರು ದೇವಸ್ಥಾನದಲ್ಲಿ ಪೂಜೆ ಇದೆ.. ಅದಕ್ಕೆ ಅಲ್ಲೋಗಿದ್ದಾರೆ ಪಪ್ಪಾ ಅಮ್ಮ ಈಗ. ಸ್ನಾನ ಮಾಡಿ ಅವ್ರು ದೇವ್ರ ಪೂಜೆ ಮಾಡಕ್ ಹೋದ್ರು.
ಹೌದ
ಹ್ಮ ಅದಿಕ್ಕೆ ನಾನ್ ಅಡಿಗೆ ಮಾಡ್ತಾ ಇದೀನಿ.
ಹ್ಮ ಒಳ್ಳೇದ್ ಬಿಡಿ ಹಂಗಾದ್ರೆ ಅವ್ರಿಗೆ ಸ್ವಲ್ಪ ಇವತ್ತು ರೆಸ್ಟ್ ಹಂಗಾದ್ರೆ.
ಹಾಂ ರೆಸ್ಟು ಆಗುತ್ತೆ ಹ್ಮ್
ಹ್ಮ್
ನಾನ್ ಬಂದ್ರೆ ಅವ್ರಿಗೆ ಸ್ವಲ್ಪ ಕೆಲ್ಸ ಕಮ್ಮಿ ಮಾಡಕ್ ಬಿಡ್ತೀನಿ ಏಯ್ ಅವರು ಜಾಸ್ತಿ ನೀನ್ ಮಾಡ್ಬೇಡ ಅಂತಿರ್ತಾರೆ ಆದ್ರೂ ಪಾಪ ಅವರು. ಅಲ್ಲಿಂದ ಹೋಟ್ಲಿಂದ ಬಂದು ಮತ್ತೆ ಇಲ್ಲಿ ಮಾಡ್ಬೇಕಂದ್ರೆ ಕಷ್ಟ ಆಗುತ್ತೆ.
ಹ್ಮ್ ಪಾಪಾ ಅದೇ ಅದೇ ಹ್ಮ್ ಏನ್ ಮಾಡೋದ್ರಿ ಜೀವನ ಕಷ್ಟ ಇದೆ ಏನ್ ಮಾಡಕ್ಕಾಗಲ್ಲ.
ಹ್ಮ್ ನಾವು ಸ್ವಲ್ಪ ಹೆಲ್ಪ್ ಮಾಡ್ಬೇಕಲ್ಲ ಅವರಿಗೆ ಅದಿಕ್ಕೆ ಅಂತ
ಮತ್ತೆ ಸಿಸ್ಟ್ರ್ ಏನ್ ಓದ್ತಾ ಇದ್ದಾರ
ಹಾ ಅವಳು ಈಗ ಸೆಕೆಂಡ್ ಪಿ ಯು ಅಲ್ವಾ ಅವಳು ಓದ್ ತಿದ್ದಾಳೆ ಬೈಲಜಿ ಏನು ಓದ್ಕೋತಿದ್ಲು ಸರಿ ಓದ್ ಓ ಆಮೇಲೆ ಬಂದು ಕ್ವೆಶ್ಚನ್ಸ್ ಕೇಳ್ತನಿ ಅಂತ ಹೇಳ್ಬಿಟ್ಟು ಅವಳಿಗೆ ಹೇಳ್ಬಿಟ್ಟ ಬಂದೆ
ಹೌದಾ
ಹ್ಮ್
ಹ್ಮ್ ಹ್ಮ್
ನನಗೆ ಇವತ್ತು ಕ್ಲಾಸ್ ಇತ್ತು ಮಾರ್ನಿಂಗು.
ಹಾಂ ಹಾಂ
ಇಲ್ಲ ಅಂತಂದಿದ್ರೆ ನೆನ್ನೆನೇ ನಾನ್ ಮನೆಗ್ ಬಂದ್ಬಿಡ್ತಿದ್ದೆ ಹಾಂ ಆಲ್ಮೋಸ್ಟ್ ಎಲ್ಲಾನ ಎಲ್ರು ಮನೆಗ್ ಹೋದ್ರು ಕ್ಲಾಸ್ ಬಂಕ್ ಹಾಕಿ ಆದ್ರೆ ಮತ್ತೆ ಕ್ಲಾಸ್ ರಜಾ ಹಾಕಿದ್ರೆ ಅಸೈನ್ಮೆಂಟ್ ಕೊಡ್ತೀನಿ ಅಂತ ಸರ್ ಅದೇ ಇನ್ನೂರು ಪೇಜ್ ಅ ಇನ್ನೂರ್ ಪೇಜ್ ಅಷ್ಟ ಅಸೈನ್ಮೆಂಟ್ ಕೊಡ್ತೀನಿ ಅಂತಂದ್ರು ಮತ್ತ ಯಾಕ್ ಬರಿಯ ಬರಿಬೇಕು ಅದೊಂದ್ ಕಷ್ಟ ಅಂತ ಹೇಳ್ಬಿಟ್ಟು ಕ್ಲಾಸ್ ಹೋಗಿ
ಹಾಂ ಹಾಂ
ಮುಗಿಸ್ಕೊಂಡು ಬಂದ್ವಿ ನಮ್ ದೊಡ್ಡಮ್ಮ ಅವರು ಮನೆಗ್ ಬರ್ತೀನಿ ನಮ್ದೊಡಮ್ಮ ಮತ್ತೆ ಅಕ್ಕ ಹೇಳಿದ್ರು ಸರಿ ಬನ್ನಿ ಅಂತ ಹೇಳಿದ್ದೆ ಆದ್ರೆ ಅವರು ಬೆಳಿಗ್ಗೆನೆ ಬಂದಿದ್ದಾರೆ. ನಾನ್ ಬೆಳಗ್ಗೆ ಕ್ಲಾಸ್ ಇತ್ತಲ್ವಾ ಬರಕ್ ಆಗ್ಲಿಲ್ಲ ಅಷ್ಟ್ ಬೇಗ ನಾನ್ ಕ್ಲಾಸು ಹ್ಮ್ ಹೊರ್ಟೋಗಿದ್ದಾರೆ ಹ್ಮ್ ನಾನ್ ಬರೋ ಅಷ್ಟ್ರಲಿ ಅವ್ರು ಹೊರಟೋಗಿದ್ರು ಹೇಳಿದ್ದೆ ಇರಿ ಬಂದ್ಬಿಡ್. ಬರ್ತೀನಿ ಬೇಗ ಅಂತ ಆದ್ರೆ ಅವ್ರಿಗೆ ಸ್ವಲ್ಪ ಮನೆ ಹತ್ರ ಕೆಲ್ಸ ಇತ್ತು ಮತ್ತೆ ಮಳೆ ಬರುತ್ತೆ ನಮ್ ತಾತ ಒಬ್ಬರೆ ಇರ್ತಾರೆ ಮನೆಲಿ ಅವ್ರೀಗೆ ಅಡಗೆ ಮಾಡ್ಬೇಕಲ್ವಾ ಅಂತ ಹೇಳ್ಬಿಟ್ಟು ಹ ಹೊರಟೋಗಿದ್ದಾರೆ ಸರಿ ಆಯ್ತು ನೆಕ್ಸ್ಟ್ ಟೈಮ್ ಅವರು ನಮ್ ನಮ್ಮ್ ಅಂಕಾಲ್ ಒಬ್ಬರು ಇದ್ದಾರೆ ಅವರು ನನ್ ನಮಗೆ ಅಂತ ಬುಕ್ಸು ಮತ್ತೆ ಪೆನ್ಸು ಎಲ್ಲ ಎತ್ ಕಳ್ಸಿದ್ದಾರೆ
ಹಾ ಹಾ ಹಾ ಹಾ
ಆದ್ರಿ ಅದೆಲ್ಲ ಕೊಡಕ್ ಅಂತ ಬಂದಿದ್ದಾರೆ
ಹೌದಾ
ಇನ್ನೊಂದ್ಸಲ ಬಂದಾಗ ಇನ್ನೊಂದ್ಸಲ ಬಂದಾಗ ಇರ್ತೀನಿ ಈಗ್ ಸದ್ಯಕ್ಕೆ ಅದನ್ನೇ ತಗೊಂಡ ಹೋಗ್ ವ ಚೆನ್ನಾಗ ಓದ್ ಹೌದು ಹ್ಮ್ ಹ್ಮ
ಹಾ
ಮತ್ ಇನ್ನೊಬ್ ದೊಡಮ್ಮ ನಮ್ಮ್ ಎರಡನೇ ದೊಡಮ್ಮ ಬಂದ್ರು ನಾನ್ ಹೇಳ್ದೆ ಇರಿ ನಾನ್ ಬಂದ್ಬಿಡ್ತೀನಿ ಅವರು ಹೊರಟೋಗಿದ್ದಾರೆ ಏನ್ ಮಾಡಕಾಗಲ್ಲ ಅಂತೇಳ್ಬಿಟ್ಟು ಅವ್ರನಾದ್ರು ಇರುಸ್ಕೊಂಡೆ
ಮತ್ತೆ ಅವರು ನಮ್ ತಮ್ಮ ನಮ್ ದೊಡ್ಡಪ್ಪ ಮತ್ತೆ ನಮ್ ದೊಡ್ಡಮ್ಮ ಮೂವರು ಇದ್ರು ಅವ್ರನ್ನ ಮಾತಾಡ್ದ ಮಾತಾಡಿದ ಅದ ಅವ್ರು ಹೋದ್ರು ಅವರು ನಂದುಗುಡಿಯಲ್ಲಿ ಇರೋದಿಲ್ಲೆ
ಹಾ ಹಾ ಹಾ ನಿಮ್ಮೂರು ಹತ್ರ ಆಗುತ್ತ ಅದು
ಹಾ ಹತ್ರ ಆಗುತ್ತೆ ಆ ಒಂದು ಅಲಿ ಒಂದು ಫಿಫ್ಟೀನ್ ಮಿನಿಟ್ಸ್ ಕಾಯ್ಬೇಕು ಫಾರ್ಟಿ ಮಿನಿಟ್ಸ್ ಅಷ್ಟ ಆಗುತ್ತಷ್ಟೆ
ಆದ್ರೂ ಇವಾಗ ಏನಂದ್ರ ಪಾನಿ ಅವ್ರೆ ಲೇಡೀಸ್ಗೆ ಎರಡ್ ಎರಡ್ ಮನೆ ಅಂದ್ರೆ ಅವ್ರಿಗೆ ಸ್ವಲ್ಪ ಅ ಏನಂತಾರ ಅದಕ್ಕೆ ತವ್ರ ಮನೆ ಗಂಡನ ಮನೆ ಆತರ
ಹ್ಮ್
ಅವ್ರಿಗೆ ಟೈಮ್ ಹೋಗುತ್ತ ಅದರಲ್ಲಿ ಈ ಗಂಡನ್ ಗಂಡನ ಮನೆಯ ಕಡೆಯವ್ರಿಗೆ ಟೈಮ್ ಹೋಗಲ್ಲ ಜಾಸ್ತಿ ಹಂಗೆ ಹಲೋ
ಹ್ಮ್ ಹ್ಮ್
ಅವರು ಅಂದ್ರೆ ಹಳ್ಳಿಯಿಂದ ಹಳ್ಳಿಗೆ ಓಡಾಡ್ತಿರ್ತಾರೆ ಹೆಣ್ಮಕ್ಳಾದ್ರೆ ಗಂಡ್ ಮಕ್ಳು ಓಡಾಡದು ಕಡಿಮೆ ಹ್ಮ್ ಆತರ ಅವ್ರು ಒಂದೇ ಕಡೆ ಇರೋದು ಜಾಸ್ತಿ
ಹ್ಮ
ಮತ್ತೆ ಮ ಮತ್ತೆ ಊರ ಊರಲ್ಲಿ ಅಂದ್ರೆ ಮನೇಲಿ ಸದ್ಯಕ್ಕೆ ಏನಿಲ್ಲ
ಹ್ಮ
ಅವರು ಮನೆಯವ್ರು ಅಡಗೆ ಮಾಡ್ತಾ ಇದ್ರು
ಹ
ನಾವು ಅಂದ್ರೆ ಹೊರಗಡೆ ಕೆಲ್ಸ ಅಂದ್ರೆ ಹೊಲ್ಕ್ಕ ಹೋಗಿದ್ವಿ ಅಲ್ಲಿಂದ ಬಂದು ಇವಾಗ ಅ ಟೀ ಅಂತೀರ ನಾವು ಚಹಾ ಕುಡ್ದು ಇವಾಗ ಬಂದಿದ್ದು ಹೊರಗಡೆ ಹ್ಮ್ ಹ ಮತ್ತೆ ಫ್ರೆಂಡ್ಸ್ ಯಾರು ಸಿಗ್ಲಿಲ್ವಾ ಇವತ್ತ ಹಾಗಾದ್ರೆ ಊರಲ್ಲಿ
ಇಲ್ಲ ಅವ್ರಲ್ಲಾ ಹಾಸ್ಟ್ಲಲ್ ಇದ್ದಾರೆ ಅವರು ನನಗೆ ಸಿಗೋದು ಕಮ್ಮಿ
ಹಾ ಹಾ ಹಾ
ಅವ್ರ ಮನೆೆಯಲ್ಲ ನನ್ ನಮ್ಮ ಮನೆಗಿದ್ದು ಸ್ವಲ್ಪ ದೂರ ಇದೆ
ಹಾ ಹಾ
ಹ ಅದ್ರಿಂದ ಅವರು ಇವಾಗ ಹಾಸ್ಟೇಲಲ್ಲಿ ಇರೋದ್ರಿಂದ ನನ್ ಪಕ್ಕದೂರಲ್ಲೆಲ್ಲ ಇದ್ದಾರೆ
ಹಾ ಹಾ ಹಾ
ಹ ಆ ಕಾಲ್ ಮಾಡಕ್ ಅವರು ಬರಕ್ ಆಗದಿಲ್ಲ ಇನ್ ನಾನ್ ಬರೋದೇ ಒಂದ್ ದಿನಕ್ಕೆ. ನಾನು ಹೋಗ ಮಾತಾಡಕೊಂಡ ಬರಕ್ ಆಗದಿಲ್ಲ.
ಅದೇ ಅದೇ ಈಗ ನಿಮ್ಮ
ಕನ್ ಮಾಡಬೇಕ ಅಂತ ಹೇಳಿ ನಮ್ಮ ಊರಲ್ಲಿ ಇದಾರೆ. ಇದಾರೆ ಬಟ್ ಅವರ ಮನೆ ಎಲ್ಲ ದೂರ ಇದೆ ಊರ ಆಚೆ ಇದೆ. ನಾನು ಅವರುವ ತೋಗೋಬೇಕ ಈಗ ಹೂ
ಮತ್ತೆ ಅಲ್ಲಿ ಹೋಗಿರ್ಬೇಕಂದ್ರ ಅಲ್ಲೇ ಟೈಮ್ ಹೋಗಬಿಡತ್ತ.
ಇಲ್ಲೇ ಯ ಅದೇ ಟೈಮ್ ಹೋಗ ಬುಡುತ್ತೆ ಮತ್ತ ಅವರು ಹಾಸ್ಟೆಲ್ ಅಲ್ಲಿ ಇದಾರೆ ಈಗ ಹಾಸ್ಟೆಲ್ ಅಲ್ಲಿ ಓದ್ತಿದಿದ್ದಾರೆ ಅವರುನು
ಈಗ ಮತ್ತ ಅವರ ಅಲ್ಲದೇ ಮತ್ತ ತ್ತೀಗ ಅಲ್ಲಿ ಏನ್ ಹೇಳ್ತರಿ ನೀವು ಏರಿಯಾದಲ್ಲಿ ಯಾರ ಪರಿಚಯ ಇರೋರು ಅವರು ಇವರು ಮಾತಾಡಸ್
ಹ ನಮ್ಮ ನಮ್ಮ ಏರಿಯಾದಲ್ಲಿ ಯಾರು ಇಲ್ಲ?
ಹೂ ಅದೇ ಟೈಮ್ ಆಗಬಿಡುತ್ತ ಅದ ಮತ್ತೆ.
ಹೂ
ಇವಾಗ ಯಾವದು ದೇವಸ್ಥಾನಕ್ಕೆ ಹೋಗಿರೋದ ಅಪ್ಪ ಅ
ಆ ಹನುಮನ್ ಹನುಮನ್ ಟೆಂಪಲ್ ಆಂಜನೇಯ ಸ್ವಾಮಿ.
ಹೌದಾ ಅಂದ್ರೆ ಈ ಟೈಮ್ ನಲ್ಲೂ ಪೂಜೆ ಮಾಡ್ತಾ ಇರ್ತಾರ ಅಲ್ಲಿ?
ಹಾ ಅಂದ್ರೆ ಹೊಸಾತದಾಗಿ ನಮ್ಮ ಊರ ಮ ಗೇಟ್ ಅಲ್ ಅಲ್ಲೇ ಪ್ರತಿಷ್ಠಾಪನೆ ಆಯ್ತು ಅದು ನಲವತ್ತ ತ್ತ ಎಂಟ ದಿನ ಪೂಜೆ ಮಾಡಬೇಕು ಅಂತ ಹೇಳ್ತಾರಲ್ವಾ?
ಹ ಹ ಹೌದ ಹೌದು.
ಅದು ನಮ್ಮ ಪಪ್ಪಾನೇ ಒಪ್ಕೊಂಡಿದ್ದಾರೆ ನಾನೇ ಮಾಡ್ತೀನಿ ಡೈಲಿ ಅಂತ ಹೇಳ್ಬಿಟ್ಟು. ಸೊ ನಮ್ಮ ಪಪ್ಪಾನೆ ಪೂಜೆ ಮಾಡ್ತಾರೆ ಡೈಲಿ.
ಅಂದರೆ ಹತ್ತರಾ ಆಗತ್ತಾ ನಿಮಗ ಅದು ಮನೆಗೆ ನ ದೂರ ಆಗ್ತರಿ. ಹೌದಾ?
ಬಸ್ಟ್ಯಾಂಡ್ ಹತ್ತರಾನೆ. ಹಾ ಅಲ್ಲಿ ಪೂಜೆದ ಅವರ ಪಪ್ಪಾ ನೆ ಡೈಲಿ ಹೋಗಿ ಪೂಜೆ ಮಾಡ್ಕೊಂಡು ಬರ್ತಾರೆ.
ಹೌದಾ ಯ ಅಂದ್ರೆ ಟೂ ಟೈಮ್ಸ್ ಮಾಡ್ತಾರೆ ಬೆಳ್ಳಿಗೆ ಸಾಯಂಕಾಲ?
ಹಾ ಬೆಳಗ್ಗೆ ನಮ್ಮ ಪಪ್ಪಾ ಅಷ್ಟೇ ಬೆಳಗ್ಗೆ ಪೂಜೆ ಮಾಡಿ ಬರ್ತಾರೆ. ಸಂಜೆ ಭಜನೆ ಅದು ಮಾಡಿ. ಪ್ರಸಾದ ಎಲ್ರಿಗೂ ಕೊಟ್ಟು ಬರ್ತಾರೆ. ಹಾ
ಅಂದ್ರೆ ಆ ಏರಿಯಾ ನಿಮ್ಮ ಊರ ನವರೇ ಎಲ್ಲಾ ಸೇರಿ ಮಾಡಿರೋದಾ ಇವಾಗದು ದೇವಸ್ಥಾನ?
ಮುಂ ಮುಂಚೆ ಅದು ಒಂದ್ ಚಿಕ್ಕ ಕಲ್ಲ ಅಷ್ಟೇ ಇತ್ತು ಈಗ ಗುಡಿ ತರಾ ಕಟ್ಟಿ ಆ ಕಲ್ಲಲ್ಲೇ ವಿಗ್ರಹ ಎಲ್ಲಾ ಮಾಡಿ
ಹೌದಾ?
ಪ್ರತಿಷ್ಠಾಪನೆ ಮಾಡಿದ್ದಾರೆ ಅದು ನಲ್ವತ್ತೆಂಟು ದಿನ ಆಗುತ್ತೆ ಜೂನ್ ಜುಲೈ ಒನ್ ಗೇ
ಹ ಹ
ಅಲ್ಲಿವರೆಗೂ ಪೂಜೆ ಮಾಡಬೇಕು ಸಂಜೆ ಭಜನೆ ಮಾಡಿ ಪ್ರಸಾದ ಕೊಡ್ತಾರೆ ಎಲ್ಲರಿವಿಗೇ
ಹಾ ಅದೇ ಅದೇ ಇವ್ರತ್ತ ಟೈಪ್ ಮಾಡೋದ ಈಗ
ಹಾ
ಹ ಹ
ಅಂದರೇ ದಿನಕ್ಕ ಒಬ್ಬೊಬ್ರು ಮಾಡಿಸ್ತಾರ ವರ್ಕ್ ಆ ಬೇಳೆ ಕಮ್ಮಿ ನೇರಿ.
ಹೌದ ನಮ್ಮ ಕಡೆನೂ ಹಂಗೆ ಇದರಿಪಾ ಎಲ್ಲಾ ಈ ವರ್ಷ ಬಾಳ ಕಷ್ಟ ಇದೆ.
ಹೇಳ್ತೇನ ಬಿಸ್ಲು ವಿಪರೀತ ಬಿಸಲು ಬರುತ್ತೆ ಆದರು ವೆ.
ಮಳೆ ಬರದೇ ಇರೋದ್ರಿಂದ ಏ ಏ ತುಂಬಾ ಪ್ರಾಬ್ಲಮ್ಸ್ ಬಹಳ ಕ್ರಿಯೇಟ್ ಆಗ್ತವೆ ಇದರಿಂದ. ಕುಡಿಯ ನೀರಿಗೆ ಕಷ್ಟ ಕರೆಂಟಿಗೆ ಕಷ್ಟ ಆತರ ಆಗತ್ತೆ. ಮತ್ತ ಬೆಲೆಗಳೆಲ್ಲ ಮೊದ್ಲೇ ಜಾಸ್ತಿ ಆಗಿದಾವೆ ಮತ್ತೆ ಬೆಲೆಗಳು ಏರ್ತ್ತಾವೆ.
ಇನ್ನು ಜಾಸ್ತಿ ಆರ್ ಜಾಸ್ತಿ ಆಗ್ಬಿಡ್ತಾವೆ.
ಹ್ಮ್ ಇದೆಲ್ಲಾ ಎಫೆಕ್ಟ್ ಎಲ್ಲರಿಗೂ ಬರುತ್ತ ಇದು.
ಅದು ಸೈಕಲ್ ಹಂಗ ಲೆಫ್ ಲೈಫ್ ಸೈಕಲ್ ಹಂಗೆ ಇರುತ್ತ ತಿಂಗಳ ಒಂದನೆನಾದ್ರೂ ಏರುಪೇರಾದ್ರೆ ಎಲ್ಲಾನುವೆ
ಅದ್ರಲ್ಲಿ ನೇಚರ್ ಏನ್ ಮಾಡಕ್ ಆಗಲ್ವಲ್ರಿ ನಮ್ ಕೈಯಿಂದ ಅಲ್ಲಲ್ಲ ಅದು. ಮತ್ತೆ ಅದು ಪ್ರಾಬ್ಲಮ್ ಆಗೆ ಆಗುತ್ತೆ.
ಆಗುತ್ತೆ ಹ್ಮ್.
ಹ್ಮ್ ಹ್ಮ್ ಹ್ಮ್.
ಮತ್ತೇನೇನ್ರಿ ಏನ ಇವತ್ತು ಸ್ಯಾಟರ್ಡೆ ಸ್ಪೆಷಲ್ಲ್?
ಸ್ಪೆಷಲ್ ನಮ್ ಕಡೆ ಏನಿಲ್ಲ ಇವಾಗ ಅಂದ್ರೆ ನಮ್ದು ಏನ್ ಹೇಳಿದ್ರಲ್ಲ ಆ ಟೈಪ್ ಅಂದ್ರೆ ಇಲ್ಲಿ ನಮ್ದು ಊರ್ ಪಕ್ಕ ನುಗ್ಗಿಕೇರಿ ಅಂತ ಬರುತ್ತೆ ನುಗ್ಗಿಕೇರಿ. ಅಲ್ಲಿ ಹನುಮಾನ ವಿಶೇಷ ಇದೆ.
ಹ್ಮ ಹ್ಮ.
ಟೆಂಪಲ್ ಅಂದ್ರೆ ಅದು ವ್ಯಾಸರಾಯರ್ ಹೆಸರು ಕೇಳಿರಾ ವ್ಯಾಸರಾಯರ್?
ಹಾ ಹಾ
ವ್ಯಾಸರಾಯ ಸ್ಥಾಪನೆ ಮಾಡಿದ್ದ ಅವ್ರ ಕಾಲದಲ್ಲಿ ಅವರೇ ಸ್ಥಾಪನೆ ಮಾಡಿಸಿದ್ದದು.
ಹಾ ಹಾ.
ಅಂದ್ರ ಅವ್ರ ಜೀವಿತಾವಧಿಯಲ್ಲಿ ಎಷ್ಟೋ ಅವ್ರ ಎಷ್ಟೋ ನೂರು ದೇವಸ್ಥಾನ ಸ್ಥಾಪನೆ ಮಾಡಿದಾರ. ತ್ರ ಹನುಮಾ ಹನುಮಾನ್ ಟೆಂಪಲ್ನ.
ಹ ಹ.
ಎಷ್ಟು ಐದ್ನೂರು ಎಷ್ಟು ಈತರ ಅವರು ಸ್ಥಾಪನೆ ಮಾಡಿದಾರಂತ ಅದ್ರಲ್ಲಿ ಇದು ಒಂದು. ಈ ಲಾಸ್ಟ್ ಟೈಮ್ ಈಗ ಒಂದ ವರ್ಷದ ಒಂದೂವರಿ ವರ್ಷದ ಹಿಂದೆ ಇವ್ರ ಬಂದಿದ್ರು ಸುಮಲತಾ ಇವರು ಅಂಬರೀಶ್ ಅವರ್ ಮಿಸಸ್ ಇದಾರಲ್ಲಾ. ಹ್ಮ್ ಅವರೆಲ್ಲಾ ಬಂದ್ ಹೋದ್ರ ಅವರು ಒಂದ್ಸಲ ಬಂದಿದ್ರಲ್ಲಿ ಟೆಂಪಲ್ಗೆ.
ಹ್ಮ್ ಇಲ್ಲಿ ಏನೋ ಬಂದಿದ್ರಂತ ಅವ್ರ ಬೇರೆ ಇಲ್ಲಿ ಅಲ್ಲಿ ಬಂದು ವಿಸಿಟ್ ಮಾಡಿ ಹೋದ್ರ ಅವರು ಟೆಂಪಲ್ಗೆ. ಹ್ಮ್ ಹ್ಮ್ ಚೆನ್ನಾಗಿದೆ ಟೆಂಪಲ್ ಸಾಲಿಗ್ರಾಮ ಇದೆ ಅದು ಟೆಂಪಲ್.
ಹಂ ಹಂ
ನಿಮ್ ಕಡೆ ಎಲ್ಲ ಶನಿಮಹಾಂತ್ಮಂದ ದೇವಸ್ಥಾನ ಜಾಸ್ತಿ ಇರ್ತಾವಲ್ರಿ?
ಹ್ಮ್ ಇದೆ ಶನಿ ಮಹಾತ್ಮ ನಮ್ಮೂರಲ್ಲಿ ಬ್ಯಾಟರಾಯ ಸ್ವಾಮಿ ದೇವಸ್ಥಾನ ಒಂದಿದೆ ಮತ್ತೆ ಶಿವಂದು ಶಿವ ಟೆಂಪಲ್ ಒಂದಿದೆ ಈಷ ಈಶ್ವರ ಪಾರ್ವತಿದು.
ಹಾ ಹಾ
ಇದ ಇಲ್ಲಿ ಸ್ಯಾಟರ್ಡೆ ಸ್ಯಾಟರ್ಡೆ ಪೂಜೆ ಮಾಡ್ತಾರೆ ಬರ್ಗೆ ಇಲ್ಲಿ ಬೆಳಗ್ಗೆ ಭಜನೆ ಪ್ರಸಾದ್ ಮಾಡಿ ಕೊಟ್ಟಿ ಕೊಡ್ತಾರೆ.
ಹೌದಾ ಅಲ್ಲಿ ನಮ್ ಕಡೆ ಶನಿಮಹಾತ್ಮಂದು ಕಡಿಮೆರಿ ನವಗ್ರಹ ಏನ ಇರುತ್ತಲ್ಲ ಅಲ್ಲಷ್ಟೇ ಇರ್ತವೆ. ಅಂದ್ರೆ ಸಾ ಸಾ ಸ್ಪೆಸಿಫಿಕ್ ಅಂತ ಅವ್ನ್ದೇ ಟೆಂಪಲ್ಲೆನಿಲ್ಲ ಅಂದರೆ ಹನುಮಾನಂದ ಜಾಸ್ತಿ ಇರ್ತಾವೆ ಊರಗೊಂದತು ಕ ಕಂಪಲ್ಸರಿ ಇರ್ತವೆ.
ಹಾ ಇಲ್ಲಿ ಹನುಮಾನ್ ಟೆಂಪಲ್ಗಳು ಜಾಸ್ತಿ.
ಹ್ಮ್ ಹ್ಮ್ ಹ್ಮ್ ಅದು ಒಂದೊಂದ್ ಕಡೆ ನಿಮ್ ಕಡೆ ಶನಿಮಹಾತ್ಮಾಂದ ಟೆಂಪಲ್ ಎಲ್ಲಾ ನೋಡಿದೀವಿ ನಾವು ಅಲ್ಲಿ ಜಾಸ್ತಿ ಮಾಡ್ತಾರ ಆ ಕಡೆ ಎಲ್ಲ ಹ್ಮ ಹೌದು
ಟೆಂಪಲ್ಲಲ್ಲಿ ನಮ್ ಚಿಕ್ಕಪ್ಪ ಒಬ್ರು ಪೂಜೆ ಮಾಡ್ತಾರೆ.
ಹಾ, ಹಾ ಅದೆಲ್ಲಾ ಬಾಳ ಕಟ್ಟನಿಟ್ಟ ಅವಂದು. ಹ ಶನಿಮ್ಮಾತನದು ಎಲ್ಲಾ ನೇಮ ತಿಂದ ಪೂಜೆ ಮಾಡಬೇಕಾವನಾ.
ಮತ್ತೆ ಸ್ವೀಟ್ ಏನ್ ಮಾಡ್ಲಿಲ್ವ ಇವತ್ತು ಹಾಗಾದ್ರೆ‌.
ಸ್ವೀಟ್ ಮಾಡಿದ್ದಾರೆ. ಶಾವಿಗೆ ಉಪ್ಪಿಟ್ಟು ಮಾಡಿದಾರೆ. ಶಾವಿಗಉಪ್ಪಿಟ್ಟಲ್ಲಾ ಶಾವಿಗೆ ಪಾಯ್ಸ.
ಪಾಯ್ಸ ಹಾ, ಹಾ ಹೌದಾ! ಒಬ್ಬಟ್ಟು ಏನು ಮಾಡ್ಲಿಲ್ಲ್ವ ಹಾಗಾದ್ರೆ ಹೋಳಿಗೆ.
ಹೋಳಿಗೆ ಇಲ್ಲಾ